ಅಲ್ಲಾ ಇಲ್ಲ ನಾವು ನಿತಿನ್ ಅವ್ರೆ ನಾವ್ ನಿಮ್ಮ ಹೆಸರುಡ ನಿತಿನೆ
ಓಹ ನಿಮ್ ನಿತಿನ್ ಅವ್ರೇ ನಿಮಗೆ ಬಹಳ ನಮಸ್ಕಾರಗಳು ನೀವು ಕರೆ ಮಾಡಿದೀರಿ ನಮಗೆ ಬಹಳ ಸಂತೋಷವಾಯ್ತು ಹೇಳ್ಬೇಕು ನಿತಿನ್ ಅವರೇ
ಹೌದೌದು ನಮ್ ಕೂಡ ತುಂಬು ಹೃದಯದ ಧನ್ಯವಾದಗಳು ಯಾಕಂದ್ರೆ ನಮಗ ಕೂಡ ಕಾಲ್ ಮಾಡಕ್ಕೆ ತುಂಬು ಧನ್ಯವಾದಗಳು ರೀ ಎತಿದ್ದಕ್ಕ ಎತ್ತಿದ್ದಕ್ಕೆ
ಓಕೆ ಓಕೆ ನಿತಿ ನಿತಿನ್ ಅವ್ರೆ ತಾವ್ ಎಲ್ಲಿ ವಾಸಿಸ್ತಾ ಇದೀರಿ.
ಈ ಸರ್ ಅಗ್ರಿಕಲ್ಚರ್ ಇದು ಭೀಮರಾಯಂಗುಡೆ ಅಂತೇಳಿ ಕೃಷಿ ಮಹಾವಿದ್ಯಾಲಯ ಭೀಮರಾಯ್ಗುಡೆ
ಹೌದು ಕೃಷಿ ಮಹಾವಿದ್ಯಾಲಯ ಭೀಮರಾಯನ್ ಗುಡಿಯಲ್ಲಿ ನೀವು ಡಿಪ್ಲೊಮಾ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಾ ಇದ್ದೀರಿ ಹೌದತಾನೆ
ಇಲ್ಲ ಇಲ್ಲ ನಾವು ಬಿ ಎಸ್ ಸಿ ಅಗ್ರಿಕಲ್ ಇ ಇದು ಸ್ಟೂಡೆಂಟ್ ಆಗಿ ವ್ಯಾಸಂಗ ಮಾಡ್ತ್ವಿ ಡಿಪ್ಲೊಮಾ ಅಂದ್ರೆ ಅಷ್ಟ್ ಷ್ಟ್ ವಸಂತಿ ನಿಲಯದಲ್ಲಿ ಇದೆಯಾ ಅ ಡಿಪ್ಲೊಮಾ ವಸತಿ ನಿಲಯ ಭೀಮ ಭಲೂ ಭೀಮೇಶ್ವ್ ಆ ಭಲೂ ಭೀಮೇಶ್ವರ ಡಿಪ್ಲೊಮಾ ಹಾಸ್ಟೆಲ್ ಅನ್ನು ವಸಿತಿ ನಿಲಯ ಅಂತೇಳಿ.
ಹೌದೌದು ಇನ್ನು ಇನ್ನೊಂದು ಕೇಳಿ ಇ ಇವರು ನೀ ನೀ ತಿನ್ ಅವ್ರೇ ನೀವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ನಿಮಗೆ ಅಲ್ಲಿಗೂ ಭೇಟಿ ನೀಡಿದ್ರ ಇವತ್ತು ಒಂದು ಹೋರಟ ನಡೆದಿತ್ತು.
ಏ ಹೌದೌದು ಈಗ ಕೃಷಿ ಮಹಾವಿದ್ಯಾಲಯ ಭೀಮ್ ಇದು ಎಲ್ಲಾ ಅಂದ್ರೆ ರಾಯಚೂರು ಒಂದು ಕೃಷಿ ಮಹಾವಿದ್ಯಾಲಯ ಧಾರವಾಡದಲ್ಲಿ ನಡೀತಿದೆ ಹೋರಾಟ ಅದು.
ಹಾ ಹಾ ಹಾ ಹಾ
ಪೂರಾ ನಾವು ಹೋಗಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ದು ಸಹೋದವರು ಮತ್ತೆ ಸಹದತಿಯರು ಎಲ್ಲಾರೂ ಇದ್ದಾರೆ ಇಲ್ಲಿ.
ಹೌದೌದು ಇನ್ನೊಂದು ಇವತ್ತು ಯಾಕ ಕಕ್ಕೆ ಹೋರಾಟ ನಡೆದಿತ್ತ ಅಂದ್ರೆ ಕೃಷಿ ಅಧಿಕಾರಿ ಕೃಷಿ ಸಹಾಯಕ ಅಧಿಕಾರಿ ಬಗ್ಗೆ ಇನ್ನಿತರ ನೌಕರಿ ಎಲ್ಲಾ ಇದು ಮಾಡ್ಬೇಕ ಅದ್ರ ಸಂಬಂಧ ಹೋರಾಟ ಮಾಡಿದ್ರು ನಿಮ್ದು ಯಾವ ನಿಮ್ದು ಯಾವ ಊರು ಯಾವ ಜಿಲ್ಲೆ ಎಲ್ಲ ಹೇಳ್ತೀರಾ?
ಹೌದು ನಮ್ದು ಬಂದು ಇದು ಅಗ್ರಿಕಲ್ಚರ್ ಕಾಲೇಜು ಇಲ್ಲಿ ಕುೃಷಮಾವಿದಿಯಲ್ಲಿ ಭೀಮನಗುಡಿಯಲ್ಲಿ ವಾಸುಸ್ತಿದಿವಿ. ನಮ್ಮ ಊರು ಬಂದು ಸಿಂಧನೂರು.
ಹಾ ಹಾ ಹಾ
ಹ ನಮ್ಮ ಸ ಪ್ರ ಅಲ್ಲೆ ವ ಅಲ್ಲೆ ಊರು ನಮ್ದು ಬೇರೆ ಕಡೆ ಎಲ್ಲಿಲ್ಲ ಮದೀ ವ ಪೊ ಪ್ರಾಪರ್ ಅಂತಾರಲ್ಲ
ಹೌದ ಬ ಮತ್ತ ಸಿಂಧನೂರಿಂದ ಬಂದಿದ್ದಿರಿ ನೀವೆಲ್ಲಾ ಭತ್ತ ಬೆಳಿತೀರಿ ನೀವು ಬಾಳ ಶ್ರೀಮಂತ್ರ ಇರ್ತೀರಿ ಅಂತ ಕೇಳ್ಪಟ್ಟಿನಿ.
ಏ ಇಲ್ಲ ಅದು ಅತಿ ಹೆಚ್ಚು ಶ್ರೀಮಂತ ತಾಲೂಕ್ ಅಂತೇಳಿ ಸಿಂಧನೂರ ಅಷ್ಟೇ ಇದೆ ಅದು ಊರ ಎಷ್ಟೇ ಅಂತ ಇರ್ತಾರೆ ಅಷ್ಟೇ ನಾವು ಇರಲ್ಲ.
ಹೌದೌದು ಇನ್ನೊಂದು ಏನಂದ್ರೆ
ಹೌದು ಡಾಕ್ಟರ್ ಉತ್ಪಾದನೆಯಲ್ಲಿ ನಂಬರ್ ಒಂದ್ ಸ್ಥಾನಾ ಐತಲ್ಲಾ ಅದಕ್ಕೆ ಅತಿ ಹೆಚ್ಚು ಶ್ರೀಮಂದ ತಾಲೂಕ ತಾರ ಅಷ್ಟೇ ಮತ್ತ ಅದರ್ ಬಿಟ್ಟು ಏನಿಲ್ಲ ಅದರ
ನನಗೆ ಬಹಳ ಸಂತೋಷ ಆಯ್ತು ನೀವು ಕರೆ ಮಾಡಿದ್ದಕ್ಕೆ ಯಾಕಂದ್ರೆ ಅತಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಹೆಚ್ಚು ಟ್ರ್ಯಾಕ್ಟರ್ ಬಳಕೆ ಮಾಡುವುದು ಸಿಂಧನೂರು ಅಂದ್ರೆ ನನ್ಗೆ ಇದು ಬಹಳ ಅತ್ಯುತ್ತಮ ಉಲ್ಲಾಸವನ್ನು ತಂದಿದೇ ಹೌತಾನೆ?
ಹೌದೌದು ಯಾಕಂದ್ರೆ ನಮಗೆ ರೈತರಿಗೆ ಬೇಕಾದದು ಉಪಯುಕ್ತವಾದ ಮಹತ್ವದು ನಮಗೆ ಎಷ್ಟು ಮಹತ್ ಇದೆ ಅಂದ್ರೆ ಅದರಿಂದಾ ಬೆ ಎಷ್ಟು ಲಕ್ಷಣಗಳು ಅದರಿಂದ ಕಾಣುತ್ತೆವೆ ಗೊತ್ತಾ? ಬೈಜ್ ರೈತರಿಗೆ ಅದ್ರಿಂದ ಉದ್ಯೋಗ ತರ ಕೆಲ್ಸ ಸಿಗತ್ತೆ. ಮತ್ತೆ ರೈತರಿಗೆ ಅನ್ನ ನೀಡುತ್ತಾರೆ ಅದರಿಂದ ಮತ್ತೆ ಅದರಿಂದ ಬೆಳೆಯುವಂತರ ಎಲ್ಲ ಕುಂಟೆ ಆಗಲು ಯಾವ್ದ ನೇಗಿಲ ಆಲು ಈಗ ಅವಾಗ ಕಾಲ್ದಾಗ ಎತ್ತಿಗಳು ಬಡಸ್ತಿದ್ರು ಹ್ಮ ಅದು ತುಂಬತ್ ಹೌದು ತುಂಬಾ ಟೈಮ ಹಿಡಿತಿತ್ತ ಅವಾಗಾ ಈಗ ನೋಡ್ರೆ ಕೈ ಹತ್ತ ನಿಮಿಷಕ್ ಅವಾಗ ಒಂದ್ ತಾಸ ಆಗುತ್ತ ಈಗ ಹತ್ತ ನಿಮಿಷ ಕೆಲಸ ಆಗುತ್ತೆ.
ಹೌದೌದು ಇನ್ನೊಂದ ಏನಂದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಸೊ ಆ ತರ ಇಲ್ಲಾಂದ್ರೆ ಏನಿಕಂದ್ರೆ ಅವಾಗಿನ್ ಕಾಲದಲ್ಲಿ ರೈತರಿಗೆ ಬಹಳ ಕಷ್ಟ ಆಗ್ತಿತ್ತು ಎತ್ತಿನ ಗಾಡಿ ಇರೋದ ದಿಂದಾ ಮತ್ತೆ ರಸಗೊಬ್ಬರಕ್ಕೆ ಎಲ್ಲಾ ಆಳುಗಳೆಲ್ಲಾ ಸಿಗ್ತಾ ಇರ್ಲಿಲ್ಲ ಈಗ ಮಾತ್ರೆ ಬಹಳ ಬಹಳಷ್ಟು ನಮಗೆ ಅನುಕೂಲ ಮಾಡಿ ಕೊಟ್ಟಿದೆ ಈಗಿನ ವಾತಾವರಣ ಹೌತಾನೆ.
ಹೌದು ಯಾಕಂದ್ರೆ ಈಗ ಅದು ಇ ಎದರಿಂದ ಊಪ್ಪ್ ಇದ್ ಮಾಡ್ತಾರಂದ್ರೆ ಕೆಬ್ಬಣದಿಂದಾ ತಯಾರಿಸ್ತಾರೆ ಇಂಜನ್ಗಳು ಎಲ್ಲ ಕೆಬ್ಬಣದಿಂದಾ ತಯಾರಿಸ್ತಾರಲ್ವಾ ಈಗ ಮನುಷ್ಯರು ರೈತರು ಹತ್ತಿಳ ಮುಗುಲು ಮನುಷ್ಯರ ಮುಗುಲು ಅವಾಗಿನ ಕೈ ಆಗಿನ ಕಾಲದಲ್ಲಿ ಈಗ? ಏ ಹತ್ತು ನಿಮಿಷ ಕೆಲ್ಸಗಳು ಪಡ ಪಡ ಮಾಡುತ್ತಾರ ಈಗ.
ಹೌದೌದು ಇನ್ನೊಂದು ಕೆ ಇನ್ನೊಂದು ಏನಂತ ಕೇಳ್ಪಟ್ಟೆ ಅಂದ್ರೆ ನಿತಿನ್ ಅವ್ರೇ ನೀವು ಬಾಳ ಹೊಲದಲ್ಲಿ ಕೆಲಸ ಮಾಡಿದ್ರಿ ನೀವು ರೈ ರಿಗೆ ಒಂದು ಬೆನ್ನೆಲುಬಾಗಿ ನಿಂದಿರ್ತೀರಿ ಅಂತ ಕೇಳ್ಪಟ್ಟೆ ನನಗೆ ಅದು ಸಂತೋಷಿಸಿದ್ದ ಯಾಕಂದ್ರೆ ರೈತ ಇರನ್ನ ನೀವು ಬಹಳ ಸಹಾಯ ಮಾಡಿದ್ರೆ ನಿಮಗೆ ಮುಂದೆ ಬೇರೆಯವರು ಸಹಾಯ ಮಾಡುವವರ ಇರ್ತಾರೆ.
ಹೌದು ಕರೆಕ್ಟ್ ಇದೆ ಕರೆಕ್ಟ್ ನಿಮ್ಮ ಮಾತು ಯಾಕಂದ್ರೆ ತುಂಬಾ ಲಕ್ಷಣಗಳು ಕಾಣ್ತಿದೆಯ ಅವೆಲ್ಲ ತರದಾದ ಮಾತುಗಳು ಕಾಣ್ತಿದಮ್ಮ ತುಂಬಾ ಲಾಭ ಆಗುತ್ತೆ.
ನಿಮ್, ನಿಮ್, ಕಡೆ, ಮಳೆ, ಬೆಳೆ, ಎಲ್ಲ, ಹೇಗಿದೆ ಮಳೆ, ಆಗ್ತಾ ಇದೇನಾ? ಇನ್ನ, ಸ್ವಲ್ಪ ಬರಗಾಲ ಇದೆನ? ..
ಈಗಿನ, ಕಾಲದಲ್ಲಿ ಮಳೆ ಅನ್ನುವುದು! ಏನಿಲ್ಲ ಈಗಿನ, ವರ್ಷದಲ್ಲಿ, ಈಗ, ವರ್ಷದಲ್ಲಿ. .. ಯಾಕಂದ್ರೆ! ತ್, ರೈತರು, ಫುಲ್ ಪರದಾಡುತ್ತಿದ್ದಾರೆ, ತಾವು, ಇಟ್ಟಂತ, ಬೀಜ. .. ಗಾಧೆಗಳನು, ಮೊಳಕೆ, ಹೊಡೆೆಯುವ, ಸಾಮರ್ಥ್ಯವನ್ನು, ಕ, ಕಳೆದಿದೆವೆ ಯಾಕಂದ್ರೆ, ಜುಂ. .. ನೀರು, ಬೇಕಾಗಿದೆ! ನೀರು, ಎಂಬುವುದು, ಮಳೆ ಇಲ್ಲ, ಏನಿಲ್ಲ. ..
ಒಬ್ಬ, ರೈತ, ಹೌದೌದೌದು ಮಳೆ ಇಲ್ಲಂಗಾಗಿ ರೈತ. .. ಛತ್ರಿಗಳು, ಬಹಳ ಕಷ್ಟ! ಮತ್ತು ನನ್ನ ಅಷ್ಟವನ್ನು ಅನುಭವಿಸ್ತದೆ. ಇನ್ನೊಂದು ನೀವು ತುಂಗಭದ್ರ ಹಣೆ ಕಟ್ಟನ್ನು ಕೇಳ್ಪಟ್ಟಿದ್ದೀರಾ? ..
ಹೌದು ಅದು ನಮ್ಮ ಊರ್ ಬೊಗುಧನೆ? ಅದು ನಮ್ಮ ಇದು ಹೊಲ. ಅಲ್ಲಾ ಅದೇ ನದಿ ನಮ್ದ್ ಹಂಗಿದೆ, ಹೊಲ. ..
ಹೌದೌದು, ತುಂಗಭದ್ರಾ! ಅಣೆಕಟ್ಟಿನಲ್ಲಿ, ಬಹಳ ನೀ, ಜಲಾಶಯ ಅದು ಅಲ್ಲಿ ಬಹಳ ನೀರು. .. ತುಂಬಿರುತ್ತದೆ, ಐದು, ನ, ಆರೂ, ಜಿಲ್ಲೆಗಳಿಗೆ, ನೀರು, ಕೊಡುತ್ತದೆ. ... ಅಥವಾ, ಒಂದು, ಬೀದಾರಿಂದ, ಹಿಡಿದು. .. ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ. ವಿಜಯನಗರ, ಅವರಿಗೆ ಬಹಳ ನೀರನ್ನು ಕೊಡುತ್ತೆ, ಹೌದು, ತಾನೆ. ..
ಹೌದೌದು! ಹೌದು. ... ಹ್ಮ್, ಅದು ಮತ್ತೆ! ಹ, ಇವಾಗ, ಹೇಳುರಿ. ..
ನನಗೆ ಬಾಳ ಸಂತಸ ಸುದ್ದಿ ಸರ್. ಮತ್ತೆ ಏನ್ ಹೇಳ್ಬೇಕು ಈ, ನೀ, ನೀವೇನನ ಹೇಳಂಗ್ರೆ ಹೇಳಂತ ಹೇಳ್ಬೇಕು. ..
ಈಗ ನಮಗೆ ನಿಮ್ಮ, ಹೊಲದಲಿ, ಯಾವವ, ಹಾಕಿರಿ ಬೀಜಗಳು. ..
ಈ, ಸತಿ ನಾವು ನಮ್ಮ್ ಹೊಲದಲ್ಲಿ! ಆರನರ ಅಂತ, ಒಂದು ಬೀಜ ಬರುತ್ತೆ ಸೊ ಅದನ್ನ? ..
ಆರ್ನ, ಫೋರ್ ಏಟನಾ? ..
ಹಾ ಅದ ಹಾಕಿದ್ದೀವಿ. .. ನನಗೆ ಇನ್ನೊಂದ ಏನ್ ಸಂತೋಷ್ತಿದೆ ಅಂದ್ರೆ. ತುಂಗಭದ್ರಾ ಆಣೆಕಟ್ಟು ಒಂದು ನಾಲ್ಕರಿಂದ ಐದು ಜಿಲ್ಲೆಗಳಿಗೆ ಅನುಕೂಲವಾಗ್ಬಹುದು. .. ಕಲ್ಯಾಣ, ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂತಥ. .. ಒಂದು ಬೀದರಿಂದ ಹಿಡಿದು ಒಂದು ವಿಜಯನಗರದವರೆಗೂ. ಬಹಳ ಅನುಕೂಲ ಆಗುತ್ತೆ ಹೌದು ತಾನೇ? ..
ಹೌದು, ನೀವು ಹೇಳ್ತಾ ಇರೋ ಮಾತೆಲ್ಲ! ತುಂಬಾ ಸತ್ಯವಾಗಿ ಕಾಣ್ತದೆ. ..
ಕಲ್ಯಾಣ, ಕರ್ನಾಟಕದ. ಹೂಕುಣು. .. ಹೆಡ್ ಹೆಡ್ ಕ್ವಾರ್ಟರ್ ಅನ್ಬಹುದು! ಕಲ್ಯಾಣ ಕರ್ನಾಟಕದ ಭಾಗ. ಅತಿ ದೊಡ್ಡ ಜಿಲ್ಲೆ ಆಗಿರ್ಬಹುದು? ಗುಲಬರ್ಗ ಅಂದ ಎಂದೇಖ್ಯಾತರಾದ. .. ಇನ್ನೊಂದು, ನಾವು ಮಲ್ಲಿಕಾರ್ಜುನ ಸಾಹೇಬ್ರನ್ನು. ನಾವು ನೆನೆಸ್ಕೊಳ್ಬೇಕಾಗುತ್ತೆ. . ಕಲ್ಯಾಣ ಕರ್ನಾಟಕ ಮಹತ್ವವನ್ನು ಅವರೇ ಕೊಟ್ಟಿದ್ರು. ..
ಹೌದು! ಹೌದು. ...
ರಾಜ್ಯಸಭದಲ್ಲಿ ಅದನ್ನು. ...
ನಮ್ಮ ಪ್ರಧಾನಿ! ಮತ್ತೆ ಇನ್ನಿತರ ಗಣ್ಯ. ..
ವ್ಯಕ್ತಿಗಳ, ಜೊತೆ ವಾದವವನ್ನು ಮಾಡಿದ್ರು. ..
ಓದೋದು. .. ಈಗ, ಮತ್ತೆ ಬೆಲ್ ಕೊಡಿ. ಕಡೆ ನಾವ್ ಆಂಧ್ರಪ ಪ್ರದೇಶ ಕೇಳಿದ್ರೆ! ಅವ್ರಿ ಕೂಡ ನೀರು ಸಪ್ಲೈ ಆಗುತ್ತೆ ನಮಿಂದ. ..
ಹೌದೌದು, ಆಂಧ್ರ ಪ್ರದೇಶ್ ಕಡೆ ಹೌದೌದೌದು. .
ಹ, ಅ, ಕಡೆ, ಎಲ್ಲಾ, ಅವರು ಇವರು ಎಲ್ಲ ಬಂದು. ಮೊನ್ನೆ, ಅದರಿಂದ ಇದು ಮಾಡಿದಿದ್ದಾರೆ ಏನಂದ್ರೆ? .. ರಿಬ್ಬನ್ ಅಂತಾರೆ ಗೊತ್ತಾ? ಅದನ್ನು ಕಟ್ ಮಾಡಿದರೆ ಫಂಕ್ಷನನ್ನು, ಅತ್ಯುತ್ತಮವಾಗಿ, ಗ್ರಾಂಡ್ ಆಗಿ ಮಾಡಿದ್ದಾರೆ. ..
ಮೂರು ಜನದ ಮುಖ್ಯಮಂತ್ರಿಗಳು. ಆಂಧ್ರಪ ಪ್ರದೇಶದ ಮುಖ್ಯಮಂತ್ರಿ. .. ಮಂತ್ರಿ ಆಗಿರತಕ್ಕಂತ ನಾರಾ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ.. ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ. ಕರ್ನಾಟಕದ ಮಾನ್ಯ. ಸನ್ಮಾನ ಮುಖ್ಯಮಂತ್ರಿ ಮತ್ತು ಜನನಾಯಕನಾದಸು. .. ಡಿ, ಡಿ ಕೆ ಶಿವಕುಮಾರ್ ಸರ್ ಅವರು. ..
ಹಾ! ಹೌದು, ಹೌದು ಹೌದು ಹಿ, ಮಂತ್ ತುಂಬಾ ಸತಿಯಾಗಿದೆ. ..
ಹೌದೌದು ನನಗೆ ಬಹಳಟಿ ಸಂತೋಷವಾಗಿದೆ. ಮೂರು ರಾಜ. ..
ಮತ್ತೆ ಈಗ ನಿಮ್ಮ ಹೊಲದಲ್ಲಿ ಯಾವುದು, ಇದೇ ಬೀಜಗಳು. ..
ನಮ್ಮ ನಮ್ಮೊಲದಲ್ಲಿ ಬೀಜಗಳನ್ನು ಆರ್ನ್ ಆರ್ಫೋರ್ ಏಟ್ ಹಾಕಿದೀ. ಅಷ್ಟೇ ಅಷ್ಟೇ ಹಾಕಿ ಅದು ಬಿಟ್ಟು ನಾವೇನ್ ಹಾಕಿಲ್ಲ. ..
ಮತ್ತೆ ಬೀಜಗಳು ಯಾವು ತಳಿಗಳು ಬೇರೆ ಹಾಕಿಲ್ಲ ಯಾವುವು. .. ಬೀಜಗಳು ಬೇರೆ ಬೇರೆ ಅಂತೆ ಹೌದಾ ಸಾಯಿಲ್ ಯಾವ ಇದು ಇದು ಮಣ್ಣು ಯಾವ್ದಿದೆ ಕಲರ್ ನಿಂಬಲ್ಲಿ
ನಮ್ದು ಕರೆಮಣ್ಣು ಕರೆಮಣ್ಣು ಎಲ್ಲಾ ಭತ್ತಕ್ಕೂ
ಹೌದೌದು ಮತ್ತೆ ಕೆಂಪು ಮಣ್ಣಂಬದ ಐತೆ ನಿಮ್ಮಲ್ಲಿ
ನಮ್ದು ಮಸಾರಿ ಹೊಲ ಅಂತಿದೆ ಅಲ್ಲಿ ನಾವು ಎಲ್ಲಾ ತೋಟಗಳನ್ನು ಎಲ್ಲಾ ಮಾಡ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ನೀರಿನ ಸೌಲಭ್ಯ ಯು ಕಡಿಮೆ ಇರುವುದರಿಂದ ನಮಗೆ ಇನ್ನಷ್ಟು ಸ್ವಲ್ಪ ನೀರು ಬೇಕಾಗುತ್ತೆ ನಾವು ಇನ್ನಿತರ ಸರ್ಕಾರಿ ಕ್ಕೆ ಬೇಡಿಕೆಯನ್ನು ಇಟ್ಟಿದೀವಿ ಬೋರ್ ಬೇಕು ಅದು ಬೇಕು ಅಂತ ಒಂದು ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆ ಹಾ ಮತ್ತೆ ನೀವೇ ಹೇಳ್ಬೇಕು ನಿತಿನ್ ಅವ್ರೇ ಮತ್ತೆ ಏನ್ ಸಮಾಚಾರ ನಿಮ ಬಗ್ ನಿಮ್ ಕಡೆ ಎಲ್ಲಾ ಹೇಗಿದೆ?
ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಯಾಕಂದ್ರೆ ಇಲ್ಲಿ ಮಳೆ ಇಲ್ಲ ಅದೊಂದು ಮಾತ್ರ ತುಂಬಾ ಲಕ್ಷಣಗಳು ನಮ್ಮ ಹೊಲದಲ್ಲಿ ಕಾಣತಿದ್ದೇವೆ ಯಾಕಂದ್ರೆ ಏನು ಬೆಳೆದಿಲ್ಲ ಗಿಡಗೊಳು ಎತ್ತರ ಇಲ್ಲ ಒಂದು ಗಿಡದಿಂದ ಒಂದು ದೂರ ಬಹಳ ದೂರದ ಡಿಸ್ಟೆನ್ಸ್ ಇದೆ.
ಹೌದು ನೀವು ನೀವು ಉತ್ತರ ನೀವು ಉತ್ತರ ಉತ್ತರ ಕರ್ ಉತ್ತರ ಕರ್ನಾಟಕದವರ ಆಗಿ ಆಗಿರುವುದರಿಂದ ಸ್ವಲ್ಪ ನಿಂದು ತಲೆಜ್ಞಾನ ಕಡಿಮೆ ಆಗಿರ್ಬೋದು. ಇನ್ನಿತರ ದಕ್ಷಿಣ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ವೈಜ್ಞಾನಿಕಗಳು ವಿಜ್ಞಾನಿಗಳು ಅವ್ರರು ಹತ್ರ ಸಲಹೆಯನ್ನು ಕೇಳಿ ಸಲಹೆಯನ್ನು ಕೊಡ್ತಾರ ತಾನೆ ಹೌದಾ? ಹಲೋ ಹಲೋ. ಹಾ ಅದೇ ನೀವು ಸ್ವಲ್ಪ ಸಲಹೆಯನ್ನ ಕೇಳಿ ಸಲಹೆಯನ್ನ ಕೇಳಿ ಯಾರತ್ರನು
ಹ್ಮ. ಏನಂತ ಕೇಳ್ಬೇಕ? ಹಾ ನಡಿ
ಏನಾದ್ರೂ ನೀವು ಬೀಜ ಯಾವ್ದ್ ಬಿತ್ತೀರಿ ಗೊಬ್ಬರವನ್ನ ಯಾವ್ದ್ ಹಾಕ್ತೀರಿ ನೀವ ಎಲ್ಲಾ ಕೇಳ್ಬೇಕು.
ನಾವ ಒಂದ್ ಹೇಳ್ಯಾ ಈಗ ಆ ಸೈಡ್ ಬೇರೆ ವಾತಾವರಣ ಬೇರೆ ಈ ಸೈಡ್ ವಾತಾವರಣ ಬೇರೆ ತರ ಇ ಗೊತ್ತಾ ಕ್ಲೈಮೇಟ್ ಯಾಕಂದ್ರೆ ಇಲ್ಲಿ ಇಲ್ಲಿ ಟೆಂಪರೇಚರ್ ಇದು ಬಿಸಿಲಿ ಬಂದು ಇದು ಅಷ್ಟು ಆಕರ್ಷಿಸತ ಅಂದ್ರೆ ನಮ್ಮೇಲೆ. ಇದು ತರ್ಟ್ಟಿ ಮ್ಯಾರೇಜ್ ಆಗರ್ಸತ್ ಆ ಕಡೆ ಟ್ವೆಂಟಿ ಟ್ವೆಂಟಿ ಫೈವ್ ಇರ್ತಷ್ಟೇ.
ಹೌದ್ ಇಪ್ಪತ್ತರಿಂದ ಇಪ್ಪತ್ತೈದು ಇರುತ್ತೆ ಆ ನಮ್ ಕಡೆ ನಲ್ವತ್ತರಿಂದ ನಲ್ವತ್
ಮತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಕಡೆ ಹೆಂಗಿದೆ ನಮ್ಮ ವಾತಾವರಣ ಆ ಕಡೆ ಹೆಂಗಿದೆ ವಾತಾವರಣ
ಹೌದು ವಾತಾವರಣ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ನಾವು ಅದನ್ನ ತಲೆ ವಾಯು ಮಾಲಿನ್ಯ ವಾತಾವರಣ ಇಲ್ಲಿ ನೀವು ನೋಡಿರಬೇಕ ನೋಡಿರೋ ಪ್ರಕಾರ ಮಾಲಿನ್ಯ ಜಗ್ಗೆ ಆಗುತ್ತೆ. ವಾಯು ಮಾಲಿನ್ಯ ಆಗಿರಬಹುದು ಜಲ ಮಾಲನ್ಯ ಆಗಿರಬಹುದು ಗಾಳಿ ಮಾಲಿನ್ಯ ಆಗಿರಬಹುದು.
ಹಾ ಮತ್ತೆ ಜಲಾಶಯ ಮತ್ತೆ ಅದು ಇದು ಅಂತ ಹೇಳಿ
ಆಲಮಟ್ಟಿ ಜಲಾಶಕ್ಕೆ ಭೇಟಿ ನೀಡಿದ್ದೀರಾ ಕೂಡಲಸಂಗಮದೇವಾ
ಏ ಅದು ನಾವು ಹೊಲಾರ್ದ ಪ್ಲೇಸ್ ಅಣ್ಣ ಎಲ್ಲ ಹೋಗ್ವಿ ಫಸ್ಟ್ ಸಣ್ಣ ಹೋಗ ವಯಸ್ಸಿನಲ್ಲೇ ಇದ್ದರೆ ಹೋಗಿದೆ ನಾವು ಹಂಪಿ ಹಂಪಿ ಹಂಪಿ ಎಲ್ಲಿದೆಯ ನಮ್ಮದು ಅಂಜನಾದ್ರಿ ಬೆಟ್ಟದಲ್ಲಿ ಲ್ಲ ಇದೆಯಲ್ಲ.
ಹ್ಮ ಶೈಕ್ಷಣಿಕ ಪ್ರವಾಸ ಎಲ್ಲಾ ಹೋಗಿದ್ದೀರಾ ಅನ್ಸುತ್ತೆ.
ಹೌದೌದು.
ಹೌದೌದು ಶೈಕ್ಷಣಿಕ ಪ್ರವಾಸ ಹೋದಾಗ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಹಯಾಗಿರಿ ಅಂಜನಾದ್ರಿ ಮೆಟ್ಲಗಳನ್ನ ಕೂಡ ಏರಿದಿರ ನೀವು
ಹೌದ ಏರಿವಿ ಏರಿವಿ
ಹ್ಮ ಅದು ಬಾಳ ಐನೂರ್ ಏನಿಲ್ಲಾಂದ್ರೆ ಸುಮಾರು ಆರ್ನೂರಿಂದ ಏಳ್ನೂರು ಮೆಟ್ಲು ಇದೇ ಅಲೋ ಹ ಸ್ವಲ್ಪ ಈ ಕಡೆ ಬರ್ತೀರಾ ನಿತಿನ್ ಅವ್ರೇ ನೀವು
ಹ ಬರ್ತೀವಿ ಬರ್ತೀವಿ ನಿಮ್ಮಲ್ಲಿ
ಕವರೆ ಕ್ಷೇತ್ರದಿಂದ ಹೊರಗಿದೀರಿ
ಒ ಸಾರಿ ನಂಬಲ್ಲಿ ತಪ್ಪಾಗಿದೆ ಯಾಕಂದ್ರೆ ಸಮೀಶಿ ಬಿಡಿ ನಮ್ಮನ್ನು
ಏ ಕ್ಷಮಿಸದೇನಿದ್ರೆ ನೀವ ಏನಂತ ತಪ್ಪ ಮಾಡಿಲ್ಲಾ ಯಾವತ್ತೂ ಕ್ಷಮಿಸ್ಬಾರ್ದು ನೀವು ತಪ್ಪನ್ನು ತಿದ್ಕೊಳ್ಬೇಕು ಯಾವತ್ತು
ಹೌದಾ ನಿಮ್ಮಷ್ಟು ನಿಮ್ಮಷ್ಟು ಬುದ್ಧಿ ಮಾತು ಹೇಳುವಂತ್ರು ನಮಗೆ ಸಹೋದರು ಸೇ ಯಾರು
ಸರ್ ನಿಮ್ಮಷ್ಟು ಸಹೋದರ ನಮ್ಗೆ ಎಲ್ಲಾ ಬೇಡಿಕೆಗಳನ್ನು ಪೂರೈಸರು ನಿಮ್ ಸಹೋದರನ್ ಇನ್ನಿತರರು ಸಿಗರಿಲ್ಲ
ಏ ಇಲ್ಲ ರೀ ನಿಮ್ಮಷ್ಟು ಮಾಹಿತಿಯನ್ನು ಸಂಪಣಿಸಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳು
ಹೌದೌದು ನೀವು ಹಂಪಿ ಎಲ್ಲಾ ಕಡೆ ಹೋಗಿದ್ದೀರ ಅಂದ್ರೆ ನನಗೆ ಹಂಪಿ ಎಲ್ಲಾ ಶೈಕ್ಷಣಿಕ ಪ್ರವಾಸ ಎಲ್ಲ ಹೋಗಿದಿದ್ದಾರೆ ಅಂದ್ರೆ ನನಗೆ ಬಹಳ ಸಂತೋಷ ನಾನಂತೂ ಒಂದು ಶೈಕ್ಷಣಿಕ ಪ್ರವಾಸ ನೋಡೇ ಇಲ್ಲ
ಈ ಕಡೆ ಇದ್ಯಾ ಯಾವ್ದಂದ್ರೆ ಈಗ ಆ ಕಡೆ
ನೀವು ಹೈದ್ರಾಬಾದ್ ರಾಜ ಬಾಹು ಬಾ ಬಾಹು ಬಲಿ ಸಿನಿಮಾ ತಗ್ದಿದ್ದರು ನೋಡಿ ಯಲ್ಲ ರಾಮೋಜಿ ಫಿಲಿಮ್ ಸಿಟಿ ಎಂಬ
ಅವು ಬಾಹುಬಲಿ ಸಿನಿಮಾ ನಮ್ಮ ನಮ್ಮ ಊರಿನಲ್ಲಿ ಬಲ್ದಾಗ ರೆಡ್ಡಿಯವರು ಅಂತ ಇದಾರೆ ಅವ್ರರು ಅಣ್ಣವ್ರ ಫ್ಯಾಮಲಿನೇ ಅ ಬಹುಬಲಿ ಸಿಮದ ಅಮೌಂಟ್ ಹಾಕಿದ್ರು ಒಬ್ರು ಇದರೆ ನಮ್ಮಂಬಲಿ ಹಾ ಅವರು ಮತ್ತೆ ಲೇಡಿಸ್ ಮತ್ತೆ ಹಾಕಿದ ಅಮೌಂಟ್ ಅವರು
ಹೌದೌದು ನೀವು ಮೊರಂ ದಿನಾಚರಣೆ ಎಲ್ಲ ಆಚರಿಸ್ತಿರತಾನೆ
ಏ ನಮ್ಮ ಮೊಹರಂ ಅತಿ ಹೆಚ್ಚು ಎರಡನೇ ಸ್ಥಾನದಲ್ಲಿ ಐಥೆ ಅಂತ ಕೇಳ್ಪಟ್ಟಿದೆ ನಮ್ಮಊರು
ಹೌದೌದು ಸ್ವಲ್ಪ ಸರಿ ಕೇಳಿಸತಾ ಇಲ್ಲ ನಿಮ್ದು ಹ
ಈಗ ತಾನೆ ಚೆನ್ನಾಗಿ ಕೆಲಸ್ತಿತು
ಹ ಈಗ ಚೆನ್ನಾಗಿ ಕೇಳಿಸ್ತಇದೆ ಮೊಹರಂ ದಿನಾಚರಣೆ ಅದು ಒಂದು ಮುಸ್ಲಿಂ ಮತ್ತು ಹಿಂದೂ ಬಾಂಧವ್ಯಾದ ಅತಿ ದೊಡ್ಡ ಆ ಆಚರಣೆ ಆಗಿರುತ್ತದೆ ಅಲ್ಲಿ ಮುಸ್ಲಿಂ ದು ಯಾರು ಭೇದ ಭಾವವಿಲ್ಲದೆ ಅತ್ಯುತ್ತಮವಾಗಿ ಎಲ್ಲಾ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾರೆ ಹೌದು ತಾನೆ
ನೀವೆ ಮಾತುಗಳು ನನಗೆ ಯಾಕಂದ್ರೆ ತುಂಬಾ ಕೇಳಿಸ್ತಿದೆ ಮಾತು
ಹೌದೌದೌದು ಮತ್ತೆ ಏನ್ ಸರ್ ಎಲ್ಲಾ ಆರಾಮ್ ಇದ್ದಿರಲ್ಲ
ಹೌದು ಅವ ನಿತಿನ್ ಅವರೆ ನೀವ್ ಆರಾಮಿದಿರ್ತಾನೆ
ಹಾ ಆರಾಮ ಇದೀನಿ ಸರ್ ನಿಮ್ಮ ಆಶೀರ್ವಾದಿಂದ ನಾನೆಲ್ಲ ಆರಾಮ್ ಇರೋದು ನಿಮ್ಮಂಥ ಸಹೋದರ ಸಿಕ್ ರೆ ನಾನ್ ಯಾಕ್ ಅದಲ್ಲಿ ಚಿಂತೆ ಮಾಡ್ಲಿ
ಆಯ್ತು ಮತ್ ಏನ್ ನಡಿಸಿರಿ ಸದ್ಯಕ್ಕೆ ಏನು ಮತ್ತೇನು ಊರಿ ಪನ ಹೋಗಿದ್ರ ಏನ್ ಇಲ್ವ ನೀವು
ಮೊನ್ನೆ ಒಂದು ವಾರದ ಹಿಂದೆ ಹೋಗಿದ್ದೆ ಇನ್ನ ಎರಡು ತಿಂಗಳ ಆದ್ಮೇಲೆ ನಂದ ಆಕಿರ್ ಪರೀಕ್ಷೆ ಬರ್ತೇ ಆ ಪರೀಕ್ಷೆ ಮುಗಿದ ತಕ್ಷಣ ಹೋಗ್ತೀನಿ
ಹೌದಾ ಈಗ ನಾವು ಇನ್ನೊಂದು ಏನು ಕೇಳಲಿಲ್ಲ ನಿಮ್ಗೆ ನಾವು ನೀವು ಎಲ್ಲಿ ಇರೋದೆ ಸದ್ಯಕ್ಕೆ ನೀವು
ನಾವು ಸಿಂಧನೂರಲ್ಲಿ ಇರ್ತೀವಿ ಸದ್ಯಕ್ಕೆ
ಏ ನಮ್ಮೂರುಂತಾನೆ ನೀವು ಎಲ್ಲಿ ಸಿಂಧನೂರಲ್ಲಿ
ಸಿಂಧನೂರಲ್ಲಿ ಸಿಂಧನೂರ್ ಸಿಟಿ ಸಿಂಧನೂರು ನಗರದ ಪಟ್ಟಣದಲ್ಲೇ ಇರ್ತೀನಿ ಆದರ್ಶ ಕಾಲೋನಿ ಅಂತ ಗೊತ್ತಾ ಅಲ್ಲಿ ಇರ್ತೀನಿ ನಾನು
ಹೌದಾ ಅಲ್ಲ ನಾವು ಕೂಡ ಬರ್ತೀವಿ ಹಂಗ್ರ ಅಲ್ಲಿ ಆದಷ್ಟು ಬೇಗ ಭೇಟಿ ನೀಡ್ತಿವಿ
ನೀವು ನಟರಾಜ ಕಾಲೋನಿ ಎಲ್ಲ ಅಲ್ಲಿ ಇರು ಈಗ ನಾನ ಆದರ್ಶ ಕಲದಲ್ಲಿ ಇರ್ತೀನಿ ಸ್ವಲ್ಪ ದೂರ ಆಗ್ಬೋದು ಇನ್ನ ನೀವು ಹ್ಮ್ ನಡತೆಯಲ್ಲೇ ಬಂದ್ರೆ ಕೂಡ ಏನ್ ಆಗಲ್ಲ. ಸುಸ್ತ ಆಗಲ್ಲ ಅಂತದ ಏನು ಸುಸ್ತ ಆದ್ರೆ ನನಗ್ ಕರೆ ಮಾಡಿ.
ನೀವು ಆದಷ್ಟು ಬೇಗ ಎರಡು ಎರಡು ಟೂ ವೀಲರ್ ಬೈಕ್ ನ ತರ್ತೀವಿ.
ಓಕೆ ಸರ್ ವಂದನೆಗಳು ನನಗೆ ಇಷ್ಟೊತ್ತು ಮಾತನಾಡಿದಕ್ಕೆ ಸ ಧನ್ಯವಾದಗಳು ಸರ್.
ಹೌದೌದು ಸರ ನೀವು ಮಾಡೋದಕ್ಕೆ ತುಂಬು ಹೃದಯದ